ಅಸಿ
ಹಾ ಆಯ್ತು ನಿಮ್ದ ಆಯ್ತಾ
ಹಾ ಆಯ್ತು
ಏನ್ ಮಾಡ್ತಾ ಇದ್ದು ಕೆಲ್ಸ.
ಕೆಲ್ಸ ನೀರ್ ಹಿಡಿತಾ ಇದ್ದೆ ನನ್ ಮಗ ಇದ್ದ ಮಾತಡಕ್ಕ ಬಿಡಲ್ಲ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಅವ್ನ ಹೊರಗಡೆ ಹೋದ ಅದಕ್ಕೆ ಕಾಲ್ ಮಾಡ್ದೇ ಅವ್ನ್ ಮಾತಾಡಕ್ ಬಿಡಲ್ಲ ಹತ್ರ ಇದ್ರೆ.
ಹೌದಾ. ಮತ್ತೆ ಅಡಗೆ ಏನ್ ಮಾಡಿದ್ದು.
ಹೌದ್ ನಾವು ಪಲಾವ್ ಮಾಡ್ಬೇಕಂತ ಇದೀವಿ ಇನ್ನು ಪ್ರಿಪೇರ್ ಮಾಡ್ಕೊಂಡಿಲ್ಲ.
ಏನ್ ಅಡ್ಗೆ ಮಾಡೋದು ನೀವು.
ಎಂಟೂುವರೀ ಇಲ್ಲ ಎಂಟ ಗಂಟೆ ಮಾಡ್ತಿದ್ವಿ. ಪಲಾವ್ ಅಲ್ವಾ, ಸೊ ಒಂದ್ ಎರಡು ವಿಜಲ್ ಹೊಡಸಿದ್ರೆ ದೌಡ್ ಆಗತ್ತೆ ಅಂತ ಲೇಟಾಗಿ ಮಾಡಿದ್ರ ಆಯ್ತು ಅಂತ.
ರೂಟಿಯಿಂದ
ಇಲ್ಲ ಇವತ್ತು ಸ್ವಲ್ಪ ಕೆಲ್ಸ ಆಯ್ತಂತೆ ಅದಕ್ಕೆ ಇನ್ನೊಂದು, ಹಾಫ್ ಆನ್ ಅವರ್ ಅಂತ ಹೇಳಿದ್ರು ಬಂದ ಮೇಲೆ ಮಾಡಿದ್ರ ಆಯ್ತು ಅಂತ. ಹಂಗೆ ಫೋನ್ ನೋಡ್ಕೊಂತ ಕುತ್ಕೊಂತಿದ್ದೆ.
ಹ್ಮ್ ಹ್ಮ್ ಗದಗದ ಏನಾದ್ರು ಸ್ಪೆಷಲ್ ಮಾಡ್ತಿಯ ಮನೇಲಿ.
ಯಾವುದು.
ನಿಮ್ಮ ಗದಗ್ ಸೈಡ್ದ್ದು ಏನಾದರು ಸ್ಪೆಷಲ್ ಏನಾರು ಮಾಡ್ತೀರಾ ಮನೇಲಿ ಬೆಂಗ್ಳೂರಲ್ಲಿ.
ನಮ್ ಗದಗ್ ಸೈಡ್ ಅಂದ್ರೆ ಇದು, ರೊಟ್ಟಿ ಪಲ್ಯ್ ಬರತ್ತೆ.
ಹ್ಮ್, ಹ್ಮ್
ಮತ್ತೆ ಅದರಲ್ಲಿ ಗಿರ್ಮಿಟ್ ಬರುತ್ತೆ.
ಹ್ಮ್, ಹ್ಮ
ಬಜ್ಜಿ ಮಾಡ್ತಾರಲ್ವಾ, ಮೆಣಸಿನಕಾಯಿ ಬಜ್ಜಿ, ಗಿರ್ಮಿಟ್ ಸ್ಪೆಷಲ್ ಇರತ್ತೆ.
ಹಾ, ಹಾ
ಹಾ ತರ ಇರತ್ತೆ. ಜಾಸ್ತಿ ರೊಟ್ಟಿ ಒಳಗನೆ ಸಜ್ಜಿ ರೊಟ್ಟಿ, ರಾಗಿ ರೊಟ್ಟಿ, ಟಿ ಮತ್ತೆ ಜೋಳ ರೋಟ್ಟೆ ಅಂತ ಇರುತ್ತೆ. ಆ ತರಾನೇ ಮಾಡ್ತಿವಿ.
ಹಾ ಹ ಇಲ್ ಬೆಂಗಳೂರು ಮಾಡ್ತೀರಾ.
ಹಾ ಬೆಂಗಳೂರ್ ಅಲ್ಲಿನೂ ರೊಟ್ಟಿ ಮಾಡ್ತಿವಿ. ಅಂದ್ರೆ ನಾವು ಜೋಳ ಊರ್ಲಿಂತನೇ ತಂದಿರ್ತಿವಿ. ಇಲಿ ಗಿರಣಿ ಅದು ಇರ್ ತವಲ್ವ ಅಲ್ಲೇ ಹೋಗಿ ಹಿಟ್ಟ ಹಾಕಸ್ಕೊಂಡ್ ಬಂದು ಮಾಡ್ತಿವಿ.
ಹ್ಮ್.
ಹ್ಮ ಮತ್ ಅಲ್ಲಿ ಇಲ್ಲಿ ಕಾಸ್ಟ್ಲಿ ಆಗತ್ತೆ ಜ್ವಾಳ ಅದು ಅಲ್ಲಿ. ಊರಲ್ಲಿ ಆದ್ರೆ ನ ಅಲ್ಲೇ ಹೊಲದಲ್ಲಿೇನೇ ಬೆಳೆದಿರ್ತಾರಲ್ಲಾ ಅವನೇ ತಗೊಂಡ್ ಬಂದೇರ್ತೇವಿ.
ಸರಿ, ಸರಿ
ಹಾ.
ತಿಂಡಿ ಏನ್ ಸ್ಪೆಷಲ್ ಮಾಡ್ತೀರಾ ಊಟಕ್ಕೆ ಇವತ್ತು
ನಾ ಅಮ್ಮನೆ ಮಾಡೋದು ಅಮ್ಮನ ಮನಲಿ ಇರೋದು ಇವಾಗ ಅವ್ರೇ ಮಾಡ್ತಾರೆ ಇವಾಗ ನನ್ ಮನಗೆ ಪೂರಿ ಪೂರಿ ಮಾಡಿದೆ
ಹಾ
ಹಾ ಸೊಪ್ಪು ಬಿಡಿಸತಾ ಇದೆ ಸೊಪ್ಪಿನ ಸಾಂಬಾರು ಮತ್ತೆ ಮುದ್ದೆ ನಮ ಡೈಲಿ ಮುದ್ದೆ ಸೊಪ್ಪಿನಸಾರ ಜೊತೆಗೆ ರೈಸ್ ಹ ಅಪ್ಪ ಯಾವಾವ್ಲೂ ಹಪ್ಪ ಮಾಡ್ಬೇಕು ಜೊತೆಗೆ ನನಗೂ ಅಭ್ಯಾಸ ಆಗಿ ಊರ್ಗ್ ಬಂದ್ರೆ ನನ್ಗೆ ಅಷ್ಟ್ ಚೆನ್ನ್ ಮಾಡಕ್ ಬರಲ್ಲ ಮೈಸೂರಲ್ಲ ಇದ್ರು ಊರಿಗೆ ಬಂದ್ರೆ ಅಮ್ಮ ನನಗೂ ಹ ಮತ್ತ ನಮ್ಮ ಅಪ್ಪ ಇಬ್ಬರು ಸೇರಿಸಿ ಮಾಡುತ್ತೆ
ಹ್ಮ ನಾವು ಜಾಸ್ತಿ ಮುದ್ದೆ ಮಾಡಲ್ಲ ಯಾವಾಗಾದ್ರೂ ಒಂದ್ ಅಂದ್ರೆ
ಹ್ಮ್ ಇಲ್ಲೇ ರಾಗಿ ಹಿಟ್ಟು ಇಲ್ಲೇ ಸಿಗುತ್ತೆ ಅಂದ್ರೆ ಡಿ ಮಾರ್ಟಿ ಹೋಗಿರ್ತೀವಲ್ವಾ
ಹಲೋ
ಹಾ ಹಲೋ ಹಲೋ ಹಲೋ
ಕೇಳಿಸ್ತಿಲ್ವಾ
ಹಾ ಹಾ ಹೇಳಿ ಕೇಳ್ಸ್ತಾ ಇಲ್ವಾ ಹಲೋ
ಹಲೋ
ಹಲೋ ಹಲೋ
ಕೇಳಿಸ್ತಿಲ್ವಾ
ಹಾ ನನ್ಗ್ ಕೇಳ್ಸತಾ ಇದೆ ನಿಮಗ್ ಕೇಳಿಸ್ತಾ ಇಲ್ವಾ ಅಂದೆ
ಹಲೋ
ಹಲೋ
ಹಲೋ ಗತ್ತಮಟ ಮಾಡ್ಸ್ಕ ಹೋಗು ನಂಗೆ ಗೊತ್ತಿಲ್ಲ ಹೋಗು ಹಲೋ
ಹಲೋ ಕೇಳಿಸತಾ ಇಲ್ವಾ
ಹ
ಹಲೋ
ಹಲೋ ಏನು ಕೆಲ್ಸ ಇಲ್ವಲಾ ಹ
ಹಲೋ
ಹಲೋ
ಹಲೋ ಕೇಳ್ಸ್ತಾಇದೆ ಹೇಳಿ ಹಲೋ
ಹಲೋ
ಹಲೋ ಹೇಳಿ
ಕೇಳಿಸ್ತಿದೆಯಾ ನಾ ಮಾತಾಡ್ತಿರೋದು
ಕೇಳಸ್ತಾ ಇದೆ ಹೇಳಿ ಇಲ್ಲಾ ಫುಲ್ ಇದೆ ಫುಲ್ ಇದೆ ನೆಟ್ವರ್ಕು
ಹಲೋ
ಹಲೋ
ಹಲೋ ಮೇಡಮ್ ನೆಟ್ವರ್ಕ್ ಇದೆ ಹೇಳಿ.
ನೆಟ್ವರ್ಕ್ ಇದೆ ಮಾತಾಡಿ ಮೇಡಮ್
ಕೇಳಸ್ತಿದಯಾ
ಇಷ್ಟಾ ಇಲ್ವಾ
ಹಲೋ ಹಲೋ ಮೇಡಮ್ ನಮ್ಗೆ ಕೇಳಿಸ್ತಾ ಇದೆ ನಿಮ್ಗೆ